ಕೇಳುತ್ತಿದ್ದೀಯಾ? ..
ಹೇಳ್ರಿ
ಏನ್ರಿ, ಕಾಫೀ, ಆಯ್ತಾ? ..
ಇನ್ನ, ಕುಡಿಬೇಕು ನಿಮ್ದ. ..
ನಮ್ದಾಯ್ತು, ರಿ ..
ಕೆಲ್ಸ, ಮುಗೀತಾ. ..
ಕೆಲ್ಸ ಮುಗ್ದಿಲ್ಲ ಈಗನ ಕೆಲ್ಸ್ದಲ್ಲ ಇದ್ದೀನಿ
ಆಫೀಸಲ್ಲಿ, ಇಟ್ಕಂಡು ಕಾಲ್ ಮಾಡೀರಾ! ..
ಹ್ಮ್ ನಮ್ದೇನು ಕಾರ್ಪೊರೇಟ್ ಆಫೀಸ್ನಾ ಬ್ರೋ.
ಎಂತ ಮ್ಯಾನೇಜರಿ ನೀವೊಬ್ರು.
ಹಾ.
ಎಂತ ಮ್ಯಾನೇಜರು ನೀವು.
ಕೋಡ್ಲೂರು. ಗೆ ಮಾತಾಡ್ತೀರಾ ಮಾತಾಡಕೆ ಬರೋದ ಕೇಳಿ ಅವ್ರಿಗೆ ಹ ಇಲ್ಲ ಕೇಳಿ ಅವ್ರಿಗೆ. ಪರವಾಗಿಲ್ಲ ಎಂತ ಮ್ಯನೇಜರ್ ನೀವು. ಏನ್ನುವರು ಬಿಟ್ಟಿದೀರಾ. ಹಾ
ಇನ್ನೂ ಯವಾಗ್ ಮುಗಿಯುತ್ತೆ ಆಫೀಸ್ ಟೈಮ್ಗೆ ನಾ,
ಟೆನ್ ಟು ಸೆವೆನ್. ಹ್ಮ್. ನೀವೆನಾ ಊರಗೆ ಹೋಗ್ಬಿಟ್ಟಿದೀರಾ ಇದ್ದಿಕಿದ್ದಂಗೆ. ತಿತ್ತ ಇವತ್ತ್ ಬರೋದು
ಬರ್ತಿಲ್ಲ ನಾನು ನೆಕ್ಸ್ಟ್ ವೀಕು.
ಮತ್ತ್ ಬರ್ತೀನಿ ಅಂತಿದ್ರಿ.
ಬರ್ತೀನಿ ಅಂದೆ ಎಲ್ಲಾ ಬುಕ್ ಆಗಿತ್ತು. ಬುಕ್ ಆದ್ಮೇಲೆ ನಮ್ಮ್ ಪಪ್ಪಾ ನಾ ಬೈದು ಯಾರನ ಕೇಳಿ ಮಾಡಿಯಾ ಅಂತಾ,
ಒಂದು ಬುಕ್ ಮಾಡಕ ನಿಮ್ಮ ಚಾರ್ಜ್ ಕೇಳ್ಬೇಕು. ಹ್ಮ ಬುಕ್ಕ ಆದ್ಮೇಲೆ ಏನ್ರೀ ಕೇಳರ್ತೀರಾ. ಬುಕ್ ಮಾಡಕ್ ಮುಂಚೆ ಈತರ ಬುಕ್ ಮಾಡ್ತೀನಿ ಅಂತ ಹೇಳ್ಬೇಕು,
ಹೌ ತಿಮಿಯಟ
ಇನ ನೆಕ್ಸ್ಟ್ ವೀಕಾ ನೀವ ಬರೋದು.
ಏನು
ನೆಕ್ಸ್ಟ್ ವೀಕ್ ಯವಾಗ ಬರೋದು ಅಂದೆ.
ನೆಕ್ಸ್ಟು ನೈನ್ಟೀನ್ತ್ ಮೇಲೆ
ನೈಟಿಂತ್ ಮೇಲಾ,
ಹ್ಮ್ ಅಯ್ಯೋ ಅವನ ಅವಾಗೆ ಹೋಗೋದು ನೈನಟಿಂತಗೆ ಅವಾಗೆ ನಮ್ಮ ಅಕ್ಕಗಳು ಎಲ್ಲ
ಹ್ಮ್ ಅಲ್ಲೇ ಇರೋದಾ ನಿಮ್ಮ ಅಕ್ಕ ಅವರೆಲ್ಲಾ. ಹಲೋ. ಹಲೋ ಹಲೋ
ಕೇಳ್ಸ್ತಿಲ್ವಾ,
ಇವಾಗ ಕೇಳ್ಸ್ತೀದೆ ಅಲ್ಲೇ ನಾ ನಿಮ್ಮ ಅಕ್ಕ ಅವರೆಲ್ಲಾ ಇರೋದು ಅಂದೆ.
ಹ್ಮ ಅಂದ್ರೆ ಎಲ್ಲಾ ನಿಯರ್ ನಿಯರ್ ಇದ್ದಾರೆ. ಅವರೆಲ್ಲಾ ಹ ಅವನು ಹೋಗುವಾಗ ಬರ್ತೀನಿ ಅಂ ಎ ಅದ್ಕೇನವಪ್ಪಾ ಇತ್ ಹೋಗು ಅಂದ್ರು.
ಹೌದು ಮತ್ತೆ ಎಕ್ಸಾಮ್ಗೆ ಓದ್ಬೇಕು ಅದು ಇದು ಅಂದಿದ್ರೆ ಯಾರಿ ನಿಮ್ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ ಅನ್ಸುತ್ತೆ. ವಾಯ್ಸ್ ಬರ್ತಿಲ್ಲ ನಿಮ್ದು.
ನಂದಿದೆ
ತಾ ಅವಾಗ ಅವ ಬರೋದೇ ಇಲ್ಲ ಎಕ್ಸಾಮ್ ಅಪ್ಲೈ ಮಾಡದ್ರಾ.
ಹೋಗ ಮಾಡ್ಬೇಕು.
ಜಾವಾಗ ಲಾಸ್ಟ್ ಡೇಟಾ.
ಲಾಸ್ಟ್ ಥ್ರೀ.
ನೆಕ್ಸ್ಟ್ ಮಂತ್
ಹ
ಹೌದು ಮತ್ತೆ ಎಕ್ಸಾಮ್ ಇರೋದು ಒತ್ತಿಲ್ರಿ ಮಾಡ್ಸನಾ ಅನ್ಸುತ್ತೆ.
ಅದರ್ ನೆಕ್ಸ್ಟ್ ಟೂಗೆ ಎಕ್ಸಾಮ್ ಇರೋದು.
ಸಂಡೆನಾ
ಆಗಸ್ಟ್ ಟೂಗೆ.
ಹ್ಮ್ ಹ್ಮ್
ಅ ಟೈಮ್ ಪಾಸ್ ಯಾಕೆ ಬರತಿರರೀ ಓದಿ.
ಓದೋದು ನನ್ ನನ್ ಆಕ್ಚವಲ್ಲಿ ಕಾಲೇಜಲ್ಲೇ ಓದಿಲ್ಲ ಇನ್ ಏನ್ ಸಮಲೋತ್ತರ ಒದ್ ಬರ್ದದ್ ಅಂದ್ರೆ ಇನ್ನು ಎಲ್ಲ ಹೋಗ್ಬಡ್ತಿದ್ದೆ ಯಾವ್ದು ಐ-ಎ-ಎಸ್, ಐ- ಪಿ -ಎಸ್ ನ ತರಾ. ಮತ್ತೆ ಬರ್ತಿಲ್ರಿ ನಿಮ್ದು
ಹಲೋ
ಇರಲ್ವಾ
ನೆಟ್ವರ್ಕ್ ಇದೆ ಅದು ನೆಟ್ ಆಪ್ ಆಗ್ತಿದೆ ಮಿಡಲ್ ಮಿಡಲ್ ಅಲ್ಲಿ ಏನಕ್ಕೋ.
ಹ್ಮ್ ಹ್ಮ್ ನಿಮ್ ತರಾನೇ ನಿಮ್ ಫೋನನು.
ಇಲ್ಲಾ ರೀ ನಾನ್ ಚೆನ್ನಾಗಿದ್ದೇನೆ.
ಹಂಗಲ್ಲಾರೀ ತಿಕ್ಲು
ಯಾಕ್ರೀ ಬೇರೆಯವರ್ಗ ಹೋಗಿದ್ ನನ್ಗಂತಿದ್ದೀರಾ ತಿಕ್ ತಿಕ್ಲಂತ ನಿಮ್ಮವಳು ರೀ ತಿಕ್ಲು.
ಒಂದ್ ನಿಮ್ ತರ ಆಡ್ತಿದೆ ಅಲ್ಲಾ ನಿಟ್ಟಾದೆ ಆಟೋಮೆಟಿಕ್ ಆಫ್ ಆಗುತ್ತೆ ಅದ ಆನ್ ಆಗುತ್ತೆ.
ನಾನೇ ನಂಗ ಆಡಲ್ಲರೀ ಆಫ್ ಒನ್. ನ್ನ
ಹ್ಮ್ ಹ್ಮ
ಹ್ಮ್
ಮತ್ತೆ ನಿಮ್ ಫ್ರೆಂಡು ಎಲ್ಲ ಹೆಂಗಿದಿದ್ದಾರೆ ವಿಜಯನಗರ ಅಲ್ಲ ಫ್ರೆಂಡ್ಸ್ ರ
ಅವರ ಇದಾರೆ ಎಲ್ಲಾ ಜಿಮ್ ಜಾಯಿನ್ ಆಗಿದಾರೀ
ಹ್ಮ್ - ಹ್ಮ್ ನಾನೇ ಕೊಟ್ಟಿದ್ದೆ ಹಾಗ ಓ ಯಾ ಖುಷಿಗ್ರಿ
ಯಾವ ಖುಷಿಗಲ್ಲರಿೀ ಫಿಟ್ನೆಸ್ ಸಲುವಾಗಿ
ಆ ಫಿಟ್ನೆಸ್ ಒಂದ್ ತಿಂಗಳಲ್ಲಿ ಆಾವ ಫಿಟ್ನೆಸ್ ಬರುತ್ರಿ
ಒಂದ್ ತಿಂಗ್ಳ ಆಗಲ್ಲರಿೀ ಒಂದ್ ಮೂರ್ ತಿಂಗಳ ಆಗ ಮಾಡ್ತನಿ
ಮೂರ್ ತಿಂಗಳದ ಮಾಡ್ತರಾ ನೋಡಣ
ನೋಡ್ರಿ ನಿಮ್ದು ಮುಗ್ದಿಲ್ವಾ ಇನ್ನ ಪಾಸ್ ಒನ್ ಇಯರ್ ಆಗ್ಲಿಲ್ಲ ವಾ
ಹಾ ಆಯ್ತು ನೊಂದ ಒಂದ್ ತಿಂಗ್ ಇದೆ ನೊಂದು ನಂದು ಒಂದ್ ತಿಂಗ್ಳ ಎಕ್ಸ್ಟ್ರಾ ಕೊಟ್ಟಿದ್ರು
ತರ
ಮತ್ತೆ ಅಲ್ಲೇ ತಗೋಳೋದು ಬೇರೆ ಕಡೆ ತಗಳೋದು ಗತ್ತೆ
ಸುಮ್ನೆ ಹಾಗಲ್ಲ ರೀ ಏನಕ್ ತಗೊಂತೀಾ ಒಂದ್ ವರ್ಷದಲ್ಲಿ ಒಂದ ತಿಂಗಳಾದ ನೆಟ್ಟು ಹೋಗಿ
ಹ್ಮ್ಗೆ ಆರು ತಿಂಗ್ಳ ಹೋಗೈತಿ ೇನ್ರಿ ನಾನು
ಹಾ
ನಿಮ ನೋಡಣ ಹ್ಮ್ ಆರು ತಿಂಗ ಬಿಟ್ಟು ಬಿಷ್ಟ - ಬಿಟ್ಟ ಹಂಗಂತ ಹೋಗಿದೀನ ಇವಾಗ ನಿಮ ನಿಮ್ದ ನೋಡ್ತೀಿ ಮೂರು ತಿಂಗಳಲ್ಲಿ ಎಷ್ಟ ದಿವಸ ಹೋಗ್ತರಾ
ಅಲ್ಲ ಇದ್ದಾಗ ಹೋಗ್ತನಿ ರರಿ ನಾನು ಊರಿಗೆಗ್ ಬಂದ್ರೆ ಹೋಗಲ್ಲ
ಅಲ್ಲ ರೀ ನಿಮ್ದಂತಂದ್ರೆ ನೀವ ೇನು ಬೆಳಿಗ್ಗೆಯಿಂದ ಸಂಜೆವರೆಗ ಯಾವಾಗ ಬೇಕಾದ್ರ ಹ್ಬಹದು ನಿಮ್ ಬೋರ್ರಡ್ದಾಗೆಲ್ಲ ಹೊರ್ಜಮ್ ಹೋಗ್ಬಹದು ನಮ್ದಂಗಲ್ಲ ಅಲ್ಲ ಹ್ಮ್ ನಮಗು ಭಷ
ನೀವು ದುಡ್ಡು ತರ್ತೀರಾ ದುಡ್ಡದು
ನೀವನ್ ಮಾಡ್ತಿದರ
ಅನ್ಎಂಪ್ಲಾಯ್ಡು ಏನ್ ಮಾಡನ್ನ ಹೇಳಿ
ಹ ಮೇ್ ಎಲ್ಲಾ ಉಂದ್ ಹೇಳಿದ್ರಿ .. ನೀವ, ಇನ್ನ, ಇನ್ನೊಂದೆರಡ್, ದಿವಸ ಬಿಟ್ಟು .. ನಮ್ಗಿಂತ, ನೀವೇ, ಜಾಸ್ತಿ ಉಳುಮೆ, ಮಾಡ್ತೀರ.
ಏನ್, ಇಲ್ಲ, ಬಿಡ್ರಿ. ...
ಹ್ಮ್, ನಮ್ ತರ ನಾ ನಿಮ್ದು! ಎಲ್ಲಾ ಕಡೆಯಿಂದ ಕಾಸು ಬಿಡ್ತಾ. ಇರೋದು, ನಿಮ್ಗೆ. ...
ಎಲ್ಲಾ, ಕಡೆ ಏನಿಲ್ಲ! ರೀ ಅದು ಟೆಂಪ್ರರಿ, ಅಷ್ಟೇ ಇದ್ದಾಗ ಬರುತ್ತೆ? ಇಲ್ಲ ಅಂದಾಗ ಸುಮ್ನೆ ಕೂತ್ಬಿಡೋದಷ್ಟೇ. .. ನಿಮ್ಗೆ, ತಿಂಗಳ, ತಿಂಗಳ, ಅದರು ಬಂದ್ ಬಿಡುತ್ತೆ. .. ಅಂತೇ ..
ಹ್ಮ್, ಹ್ಮ್, ನೀವ ಸೇರ್ಕೊಳ್ಳಿ? ಅವನ್ ಹರಿ ಕೊಟ್ಟಿದ್ದು. ಈಥರ ಮಾಡಿದ್ದೆಲ್ಲ, ಮಾಡಿ ಪಾಪ. ..
ಏ, ಏನು. ..
ಹೋಗಿದ್ರಲ್ಲ, ನೀವು ಒಂದ್ ಸ್ವಲ್ಪ ದಿವಸ. ಹ ...
ಅಯ್ಯೋ, ಬೇಡ ಬಿಡ್ರಿ. ಅದು ನನಗ್ ಸೆಟ್ ಆಗಲ್ಲ ಸುಮ್ನೆ. ... ಹಾ ..
ಮಾಡ್ರಿ, ಪರವಾಗಿಲ್ಲ ಮಾಡಿದ್ರೆ ಸೆಟ್ ಆಗುತ್ತೆ. ..
ಬೇಡ, ಅದೇ ಏನೋ ನನಗೆಗೋತು. .. ಕಾಲಲ್ಲಿ, ಮಾತಾಡೋದು ಇದೆಲ್ಲ ನನಗೆ, ಏನು ಆಗಲ್ಲ ಸೆಟ್. ..
ಮತ್ತ ಇವಾಗ ಏನ್ ಮಾಡ್ತಿದರ ನಮ್ ಜೊತೆ. ...
ಇದು, ನಡುತ್ರಿ, ಇದು ನಾರ್ಮಲ್ ಕಾಲು ಅದು ... ಬೇರೆ, ಇರುತ್ತೆ ಅದ್ರ ಟಾರ್ಗೆಟ್ ಬೇಸ್ ಮಾಡಸ್ಲೇಬೇಕು? ಅಂತ ಇರುತ್ತೆ.
ಹ್ಮ್, ಹ್ಮ್, ಹ್ಮ್. ..
ಮಾಡು, ಬೇಕಿದೆ ಬಿಡು.
ಹ್ಮ್ .. ಹ್ಮ್, ಹ್ಮ್. ಮತ್ತೆ ಏನುತಗೊಂಬರ್ತೀರ, ಉರಿಯಿಂದ. ..
ಊರಿಂದಾ, ಮಾವಿನ ಹಣ್ಣು. ..
ಮಾವಿನ ಹಣ್ಣು, ನಮ್ಮೂರಲಿ, ಎಷ್ಟು ಬೇಕು ಅಷ್ಟು, ಇದ್ದಾವೆ. ..
ಹಾ, ತಗೊಂತೀನಿ, ಮತ್ತೆ ಏನುಕೈ, ಕೇಳ್ತೀರಾ ಮತ್ತೆ. ..
ತಗೋ, ಬರ್ತಿದೆ ಅಂತ ಕೇಳಿದು. ..
ಇನ್ನೇನಾರು ನೋಡಣ, ಸ್ಪೆಷಲ್ ಬೆಳಗಂ ಸ್ಪೆಷಲ್ ನಮ್ಮ್ ಮನೆದು. .. ಏನ್, ಹಂಗಿಲ್ಲ. ..
ಅದೇ, ರೀ, ಅದೇ ರೀ ಬೆಳಿಗ್ಗೆ, ಒಂದು ಸತ್ತಿ. .. ಕೇಳಿದು, ನಿಮ್ ಉರುಧು ಕೇಳಿದು. ...
ನೀವೆ, ನೀವ ಏನಂದ್ರೆ, ನಿಮ್ದ ಏನ್ ನಿಮ್ರಂದ. ... ನಮ್ಮ, ಊರು ರಾಯಬಾಗು ಬೆಳಗಾಂ ಜಿಲ್ಲೆ. ...
ಯಾವ್ದ, ಯಾವ್ದು. ..
ನಮ್ದು, ರಾಯ ಬಾಗು. ..
ರಾಯಬಾಗಾಲೀ, ಏನು ಸರ್, ಪೇಡಫೇಮಸ್. .. ಹ ..
ಪೇಡ, ಫೇಮಸ್ ಅಲ್ಲ. ಪೇಡ ಜಾಸ್ತಿ ತಿನ್ನೋದು. ....
ಮತ್ತತ್ ಅದನ್ನೇ ತಗೊಂಬನ್ಿ
ಹ್ಮ್ ತರ್ತೀಂತ ಮಾಡಡ್ರಿ
ಪತ್ತು ಇನ್ಫರ್್ಮೇಶನ್
ಫೇಮಸ್ ಅಂತ ಅಂದ್ರೆ ಇವಾಗ ಬೆಳಗಂ ಕುಂದ ಈ ತರ ಹಂಗಿಲ್ಲ
ವಿನಯ ಸವಾಸ ಮಾಡ್ತ ಕೊೊಂಡ್ಂಬಿಟ್ಟು ಫುಲ್
ಇಲ್ಲ ಅದ ಯಾರ್ ಯಾರ್ ಸಾವಾಸನೂ ಇಲ್ಲ ಏನ್ ಮಣ್ಣ್ಣು ಇಲ್ಲ
ದಾವಣಗೆರ ಸಮಸ್ಯಿಂದ ಜಾಸ್ತಿ ತಲ್ಲ ನಿ
ಏನಿಲ್ಲರಿೀ ಸುಮ್ನೆ ತಲೆ ತಿರ್ಕ ಆಗ್ಬಿಡ್ತೇನಿ ನಾನ್ ಹಂಗೆಲ್ಲ ಸವಾಸ ಮಾಡಿದ್ರೆ
ಹ್ಮ್ ಯಾರ್ದು ಶವಾಸನೆ ಇಲ್ವಾ ನಿಮ್ದ
ಹಂಗ್ ಸವಾಸ ಅಂತಿಲ್ಲ ಎಲ್ಲರ ಜೊತೆ ಇದ್ದೀನಿ ಅಷ್ಟತೇನ ಇಲ್ಲ ಇಂಪ್ಯಾಕ್ಟ್ ಆಗುವಷ್ಟು
ಹ್ಮ ಹ್ಮ್ ಎಂದ ಸೆಪರೇಟ್ ರೂಟ ಅಲ್ಲ ಯಾಕು ಹೋಗ್ಲಿ ಎಂಜಾಯಯ್ ಮಾಡದ್ರ ಮೊನ್ನೆ ಬಂದಿದ್ದ
ಹಊರಿೀ ಮಾಡ್ದೆ ಕಾದೊಂದು್ ಬಿಟ್ಟು ಎಲ್ಲ ಮಾಡ್ದೇರಿಿ ನಾನು
ಇದೇನ್ ಮಾಡದ್ರಿ
ಕಾರಲ್ಲಿ ಇದಂದು ಜರ್ನಿೋಗ್ಬಿಟ್ಟು ಎಲ್ಲಾ ಎಂಜಾಯ್ ಮಾಡನಿ
ಹ್ಮ್ ಹ್ಮ್ ಮಲ್ಕೊಂಡೆ ಇದ್ದೀ ನ ನ್ನೇ ನಾನು ನೇ ಮಾಡ್ತೇಿ
ಕಕೊಂಡನ್ಿ ತನಗೆ ಬಂದ್ ಮುಗಸಿದ್ ಎರಡ್ ದಿನಾನು ಹಂಗೆ ಆಗಿದೆ ವಾಮಿಟ್ ತರ ಎಲ್ಲಾ ತಿಂದಿದ್ದು
ಅಲ್ಲಾರಿ ಬೆಳಿಗ್ಗೆ ನೈಟ್ ಹೋಗೋ ಟೈಮ್ಗೆ ಎಲ್ಲಾ ಕೇಳಸ್ಕೊಂಡಿದೀನಿ ಅಂತ ನೀವೇ ಅಂತ
ಅದೇ ಮಲಗ ಅ್ರೆ ಎ ಕಂಪ್ಲೀಟ್ ಕಣ್ ಮುಚ್ಚಿದ್ರೆ ಅದ ಏನು ಒಂತರ ಸಮಾಧಾನ ಇರುತ್ತೆ ರರಿ ಹಂಗೆ ಕೂತ್್ರೆ ಅದು ವಾಮಿಟ್ ಬಂದಂಗ ಆ ಕುಡ ಮಾಡ್ಕೊಂಡ್ರೆ ಸುಮ್ನೆ ನಿಮಗೂ ಎಲ್ಲಾ ಹೊಲ್ಸ ಅನ್ಸುತ್ತೆ ಎಲ್ಲಾ ಕೇಸ್ಕೊಂಡನ್ೀ ಗೊತ್ತ ತ್ತೆ
ಹಲ್ ಬಲಷಾ ಹ
ಆ
ಹ ಬ್ಸ್ ರ ಕಳ್ಸ್ಕೊಂಡೆ ಅಂತಂದು ಅಂತ ಅದಾದ ನಿಮ ಮಾತೆ ಕ
ಏನಿಲ್ಲ ರೀ ಅದ ನೆಕ್ಸ್ಟ್ ನಾ ನೆಟ್ಟಗ್ ಮಾತ ಮತ್ತೆ ಆಡಿಲ್ಲ
ಹೌದಾ
ಹಾ
ಪಾಪಾ ಏನ್ ಅನ್ಕೊಂಡ ಏನ
ಏನೋ ಗೊತ್ತಿಲ್ಲ ರೀ ನನ್ಗೂ ಗೊತ್ತಿಲ್ಲ ಒಂಂತರ ಏನೋ ಸೈಲೆನ್ಸ್ ಸ್ಟಾರ್ಟ್ ಆಗಿದೆ ಇವಾರ
ಹ್ಮ್ ಹ್ಮ್ ೂ ನ್ಯೂ ಸ್ಯಾಲಂಟ್ ಆಗಿದ್ದಾರೆ ಅವರು
ಎರಡು ಕಡೆ ಹ್ಮ ಇದು ಅವ್ರಿಗೆ ಹೋಗ್ಬಿಡ್ಬೇಕು ಅಲ್ಂತೇಶ
ಯಾಕ್ರೀ ಹಗೆ ಆದ್ರೀ ಸೈಕೂ್ದೀರಲ್ರಿ ಅ ನೀವು
ಯಾಕ್ರೀ ಸೈಕು ಅಂತೀರಾ
ಪಾಪ ರೀ ಹರ್ಟ್ ಆಗತ್ ಪಾಪಾ ಅವ್ರಿಗೆ ಇಂತರಲ್ಲ ನೀನು
ಅವನ್ ಅವ್ರ ಸ ಇಕೊಂಡ್ಬೇಕು ನಾನ್ ಹೆಂಗ ಆಗ್ತೀನಿ
ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅವರು
ಇಲ್ಲ ರೀ ನಾ ಏನ್ ಮಾಡಿಲ್ಲ ರೀ ಅವರುೂ ಏನ್ ಮಾಡಿಲ್ಲ ಚೆನ್ನಾಗಿದ್ದೀವಿ
ಹಾಗೀರಾ ಮತ್ತ ಸೇಲೆ ಎಂತಿದ್ರಿ ಎಂತ ಇಷ್ಟ
ಅಂದ್ರೆ ಹಗೆ ಮಿಡಲ್ ಮಿಡಲ್ ಆಗತ್ತೆ ಕಷ್ಟ್ ಮತ್ತೆ ಸರಿ ಹಾಕ್ತೀವಿ
ಹ್ಮ್ ಹ್ಮ್ ಅವಊ್ರಗ್ ಬೇರೆ ಹೋಗ್ಬಿಟ್ಟಿದ್ರ ಇವಾಗ
ಹಾ
ಊರಿಗೆಗ್ ಬೇರೆ ಹೋಗ್ಬಿಟ್ಟಿದಾರ ಅದೇ ಸೈಲೆನ್ಸ್ ಅಲ್ಲಿ ಇವಾಗ ಏನ್ ಮಾಡಕ್ ಆಗಲ್ಲ
ಹಾಗೇನ ಇಲ್ಲ ಇವಾಗ ನಾನು ಹೋಗಿ ಅವ ಜಿಮ್ಗೆ ಜಾಯ್ನ್ ಆಗ್ಬೇಕಂತನಿ ಸರಿ ತಗೊಳ್ಳಿ ಮತ್ತೆ ಮಾಡ್ತೀನಿ